ಅ ಹಲೋ ಕಯಾದ ಲ್ಲಪ ಇಲ್ಲೇ ಬ ಮನಂದ ಹ ಹನುಮಂತ ದೇವರು ಗುಡಿಗೆ ಹೋಗಿ
ಎಲ್ಲಿಗ್ ಹೋಗ್ಬೇಕ
ಅ ಕಗತ್ತು
ಶಾಪುರಾ
ಹ
ಯಾಕ
ಒಂತಪಯಾರಲ್ಲ ಅ
ಅದು ಡಿಗ್ರಿ ಮುಗೀತಾ
ಹಾ ಡಿಗ್ರಿ ನೀ ಕಂಪ್ಲೀಟ್ ಆಗ್ಯದಲ್ಲಾ ನೀ ಕಡ ಸಂ ಅದ ಜ ನೀವ್ ಎಫೋನ್ ಾರ ಫಂಕ್ಷನ್ ಮಾಡ್ತಾರಂತ ಹಾ ಹಾ ಅದಕ್ಕೆ ಬಾ ಅನ್ನಕತೆರೇನೋ ಹೌದಾ, ಹ್ಮ್ ಮತ್ ನಾನ್ ಬರ್ತೀನಲ್ಲಾ ಹೋಗ್ ಏ ಹೋಗ್ ನಿನ್ನೇನ್ ಹೇಳಿನಲ್ಲ ಹೇಳೀನಿ. ಹೇಳೆ ಆಯ್ತು ಹಾಸ್ಟೆಲೇ ಮುಗೀತು. ಮುಗೀತಾ ಹಾಸ್ಟಲು
ಹ್ಮ್ ಹ್ಮ್
ಈಗ ಇಳ್ ಬರುದಕ್ಕೆ ಬಾರವ ಪರವಾಗಿಲ್ಲ ತಂಡಿ ಐತ್ ನಾಳೆ ಬೆಳಗ್ ಬರಕ್ ನಾಳೆ ಬರೂಕ ಹಾಂ ಮತ್ತೇನ್ ಮಾಡ್ ಬೇಕ್ ಮುಂದ, ಏನ್ ಮಾಡ್ ಎ ಅದೇ
ಹ್ಮ್
ಇದಿಯಲ್ಲಾ ಇನ್ನು ಬಿ. ಎಡ್ ಮಾಡ್ಬೇಕ ಮೂರ್ ವರ್ಷ್ ಇನೇನ್ ಮಾಡ್ಬೇಕ್ ಮುಂದ ಅಲೋ ಹ್ಮ್
ನಡಸ್ತೇವೆ ನಿಮಗು ನೂರು ಎಂಟ ದಾರಿ ಇರ್ತವ ನಿಮಗೆ
ಮಾಡ್ಬೇಕಲ್ಪಾ ಏನಾರ ಹೊಟ್ಟೆ ತುಂಬ್ಳಿಕೆ.
ಎಲ್ಲೇ ಫೈನಾನ್ಸ್ ತಗೊಂಡ್ ಹೋಗಂತ ಮತ್ ಹೋಗ್ಬೇಕತ್ತ
ಹೋಗ್ಬೇಕ್ ಅದುಕೆ ರೆಸ್ಯೂಮ ರೆಡಿ ಮಾಡಬೇಕ.
ಹಾಂ ಹಾಂ ಆಟೋ ಬರುತ್ತಿಲ್ಲೋ
ಡಾಕ್ಯುಮೆಂಟ್ಸ್ ಎಲ್ಲ ಫೋನಾಗೆ
ಹಾ ಹಾ
ಇಲ್ಲಯ ಕುಂತ ಎಲ್ಲ ಗೊತ್ತಿದ್ದೇ ಮಾಡ
ಕಂಪುಟ ಎಂಗಾದರುಮಾಡಕೂಂಡ
ಹ ಅಳ್ಸನಾ ಈ ಕಿರಣ್ ಸರ್ ಅವ್ರ ತಮ್ಮ ಹ ಹ ಸಂಗಣನಾ ಹಾ ಕ್ಣಣ ಸ್ವಲ್ಪ ಎಣ್ಣ ಕಣ್ಣ ಯ
ಹಾ
ಮಾಡತ್ತನನ ಹ್ಮ ಹ್ಮ ಹೂತನ ಅಲ್ಲಿಗ ಹೂತನಿ
ಹ್ಮ್
ಇದ ಏನ್ ರೆಶ್ ಇರದ್ದಪ್ಪ ಹೇಳ ಲ್ಲ ಅ್ರ ಬಸ್ ಪಾಸಂಗ್ ಅಪ್ಲ ಅಪ್ಲಿಕೇಶನ್ ಬಲ್ಲ ಹೌದೌದು ನಮ ರೆಸ್ಟೋರೆಂಟ್
ನೋಡಿ ಅಲ್ಲೇ ಕೇಳ ಮತ್ ಸರಿ
ಹ್ಮ್ ಹ್ಮ್ ನಡ್ತಿದ ಹಾ ಈ ನಮ್ಮ ಆಷ್ಟಲ ಹುಡುಗರ ಮಾಡ್ತಾರ ಅವ್ರಿಗ್ ಲ್ಲ ಅಷ್ಟೇ ಬೇಕ್ಕಿದರೆ ಇಲ್ಲಿ ಮಾಡ್ತರ
ಏನ ಮೂರಮ್ಮ್ ಪಟ್ಟಿ ಹಾಕ್ಬೇಕಾ
ಹಾಕಬೇಕ್ ಮತ್ತ ನೀವೇನ್ ಹೇಳನೆವಲ್ಲರೀ ಹ ಇದಕ್ಕೆ ಹೋಗ್ಕ್ಕೆ ಗುಲ್ಬರ್ಗ್ಗೆ ಬ ತ ಹ ಮ ಬಟ್ಟಿ ಎಲ್ಲೆ ಸಸ್ಥ ಇಲ್ಲಿ ಎಲ್ಲಿ ಬಾಳ ತೊಟ್ಟಿ ಕೊಡ್ತಾರ
ನೋಡಮ್ ರೂಕ್ಕಂದ ಇಲ್ಲ ರ
ಹ್ಮ ಹ ನಾನ ಅದಕ್ಕೆ ಸುಮ್ಮನಿದಿನಿ ಇವರ ಒಂಟ್ರ ಅಲ್ಲ ಊರಿಗೆ
ಯಾರ
ಎಲ್ಲಿರುಕ್ಕಾ
ಊರಿ ಯಾವೂರಿಗಿ.
ಹ್ಮ.
ಬರ್ತಾನ ಆಕಡೆ ಓತನ.
ಆ ಕಡೆ ಓತಾನಂತ.
ಹ್ಮ್ ಹ್ಮ್.
ಮತ್ತ ಅವ್ನ ಗೂಡನೇ ಹೋಗ್ಬೇಕಿಲ್ಲ ಶಹಾಪುರಕ.
ಏ ಅವ ಎರಡ್ಕ್ ಅಂಗ ಹೋಗ್ತೀನಿ ಅಂದ.
ಹ್ಮ್ ಹ್ಮ್.
ಫುಲ್ ಲೇಟ್ ಆಗ್ತದ ಜಲ್ದಿ ಬಾ ಜಲ್ದಿ ಬಾ. ಜಿಮ್ಮಿಗಿ ಬರಬೇಕು. ಇದೇ ನಡೆದದಲ್ಲ. ಕೆಲ್ಸ ಹ ಬರ್ತೀನಿ ಬರ್ತನಿ. ನಾಳೆ ನಾಳೆ ಹ್ಮ ಸೋಮರ್ ಲೆಸ್ ಇಂದ.
ಅವ ಅರುಣ ಏನಾ ಬರ್ತಾನಂತ.
ಹಾ ಇಲ್ಲಿ ಇರ್ತಾನಂತ ಏನ್ ಅವ. ಹ್ಮ್ ಆಯ್ತು ಹಂಗಿದ್ರೆ ಬರ್ತ
ನಡಿತ್ದ ಆರಾಮ.
ಹಾ ನಡೀತ ಕಡೆ ಮಾಡಿಕಂತ ಇದರ್ ರೂಪನ್ ಚಲೋಬೋದು ಮನೆ ಚಲೋಬೋದು
ಹ್ಮ್
ಹೊರಗಿದ್ರಾ ೇ ಬರಬ್ಬರಿ ಬೆಳಿಯಬೇಕ ಇ ಹಾಸ್ಟೆಲ್ ಸ್ವಲ್ಪ ಚಮಚ್ದಲ್ಲಿ ಹಾ ಪೂಲ್ ತೆಳಗ ಆಗ್ಯಾನ ಅವ ಹೇನ್ ಫ್ರೀ ಮಾಡ ಬರ್
ಹ್ಮ್ ಸ ಅಜ ಕಾದ ಈದ ಆರಾಕ್ಕ್
ಹಾ ಆ ಹಾ ಬರ್ತ ಬರ್ ಏನ್ ಮಾಡ್ ಮಾಡಕ ಗರ್ ಅಲ್ಲಿ ಒಂದು ರೆಸೂಮ್ ಎಲ್ಲ ರೆಡಿ ಮಾಡಿ ಹಾಯ್ ಈಗ ಹೋಗಿ ಅದೇ ಮಾಡು ಹಾ
ಹಾ ಹಲೋ
ಹಾ
ಫಂಕ್ಷನ್ ಸಂಜಿಕಿ ಅದ ಏನ ಹ್ಮ್ ಈಗ ರಿಜುಮ್ ರೆಡಿ ರೆಡಿ ಮಾಡ್ಸ
ಮಾಡಸ ಹ ಹಾಸ್ಟೆಲ್ ಹೋಗಿಗೆ ಬೈಕ್ ತಗಂದ್ಗಸ ನಮ್ಮ ಹುಡುಗುರಿಗೇಳಿ
ಹ್ಮ ಹ ಗಾಡಿ ಒಯ್ಬೇಕಿಲ್ಲ ಮತ್ತ
ಗಾಡಿ ಹೋಗ್ಬೇಕತ್ತ ಮನೆಗ್ ಬೇಕಲ್ ಮತ್ತೆ ಅಲ್ಲಿೇ ಅವ್ರಿಗೆ ಅವ್ರಿಗೆ ಅಣ್ಣರಿ ಬೇಕುಡು ಗಾಡಿ ಸಾಲ ಅಲ್ಲ
ಹೌದೌದು
ಎ ಮಾಡುದು
ಬೋರ್ಲ್ ಹೆಂಗ ಐತೆ
ಬೋರಲ್ಲಿ ದಿನ ಮುನ್ಷನ್ ತಂದಿಲ್ಲ ಈ ಸೋಮವಾರ ತೊಂಬರ್ತೀನಿ ಅಂದರಅಣ್ಣದರ
ಹೊಸದೇ
ಹಾ ಗುಲ್ಬರ್ಗಕ ಹೋಗಿ ತಗೊಂಡು ಬರ್ತೀನಿ ಅನಕತ್ಯಾರ
ಹ್ಮ್ ಹ್ಮ್ ನೀರ್ ಬಿಳ ಬೇಕು ಪಾಡ್
ಹ್ಮ ಮ್ಯಾಗ ಯಾವ್ ಈಗ ಮೂವತ್ ಪೋಟಿಗೆ ಮ್ಯಾಗ ಯಾವ ಒಂದ್ ಟ್ಯಾಂಕರ್ ನೀರ್ ಬಿಟ್ಟಿದ್ವಲ್ಲ ಮ್ಯಾಗೆ ಹಾವ
ಹೌದೌದು
ಹ್ಮ್
ಮತ್ತೇನ್ ನಡ್ದು
ಮತ್ತೇನ್ ನೋಡ್ಪಾ ನೀನ್ ಹೇಳ್ಬೇಕು ನೀನ್ ಎಕಡೆ ಹೋಗಬೇಕು ಹೊ ಕಡೆಲ್ಲ ಎಕಡೆ ಹೋಗಕ್ ಇವತ್ ನೀ
ಎಕಾಡಿಲ್ಲ ಹೊಲಕ ಹೋಗಬೇಕು
ಒಲಕ್ಕ ಯಾದಕ್
ಏ ನಾಲ್ಕೈ ದಿನ ಆಯ್ತ್ ಮಳಿಲ್ಲ ಏನಿಲ್ಲ ಸಾಕ್ ಸಾಕ್ರಿ ಯಾವಾಗ ಬರ್ತ್ ಮೇಳ ನಂಗ
ಮೂರು ರೂಪ ಮೊದ್ ಆರ್ದ ಮಂದಿ
ಐದ್ ಆರು ದಿನ ಆಯ್ತು ನೋನ್
ನಾವ್ ನೂರುವಿ ಅವತ್ ಲಾಸ್ಟ್ ಮಳಿನೇ ಇಲ್ಲ್ ನೋಡ್ ಇವತ್ನ್ ತಾಗ
ಅಪ್ಪ ಬಾಳ ಐರೋಣದು ಬಾಳ ರೈತರು ಬಾಳ ಉತ್ಸಾನ ಆದ್ದಂಗ ಮಾಡಿದ್ರು
ಅಂಗಯವುಕೋ ಅವನನ್
ಹ ಈಗ ಎಲ್ಲಿ ಹಲ ಹಬ್ಬ ಬುದ ಬರ್ತ ಅನ್ಸ್ತನೆ ನ
ಮೊರಮಕ್ ಹಬ್ಬಕ್ ಬಂತಂದ್ರ ಪಾಡ
ಹ್ಮ್ ಅದ್ರಾಗ ಬರ್ತು ಮಳಿ ಆ ತನ ತ ಅಲ್ಲೇ ಬರುರ್ತ ಮಳೆ ಹ ನಿನ್ನೆ ಮಾಡೋಗತ್ತು ಬಂದ್ರೆ ನಡತಿತ್ತು ಮಳಿ ಹ ಇಲ್ಲ ನಿನ್ನೆ ಮಾಡಾಗಿತ್ತಲ್ಲ ಬಂದ್ರೆ ನಡತ
ಹೌದೌದು
ಬಾಳ ಪುದಿಯುಟ್ಟದಾಯಂಗಿ ಭರ
ಹ ಮರ ದವ
ಹ್ಮ್ ಬರ್ತಾವ ಬರ್ಬೇಕಕ್ ಬಾಳೆ ಬಾಳೆ
ಹೌದೌದು ಬರಬೇಕು ಬಂದ್ರ ಪಾಡದ ನೋಡ ಹ ಹಲೋ ಹಾ
ಹ ಕೆಡಿಗಿ ಹೊ
ಯಿ ಬೀಜ ನೋಡ ಬಕ್ ಬೀಜ
ಹಾ
ಚ ಮಳಕೆ ಬಂದಣೆ ಬರುತ್ತೆ ಚಂದದ ಆಟದ ಐತ್ ಇನಸಲ ಹರ್ಬೇಕತ
ಇಪ್ಪು ಇರೋಣದು ಅದ್ರೆ ಕ್ಯಾನಲ್ ನೀರನ ಬಿಟ್ಟಿಲ್ಲ ಕೆನಲ್ ನೀರು ಬಿಟ್ರುನೂ ಹೆಂಗರ್ ಆಗ್ತಿತ್ತು
ಹ್ಮ್
ಅದನು ಪುಟ್ಟಿಲ್ಲನು
ಹಗೆ ಎಕ್ಸಾಮ್ ಆಯಕ್ ಬ ಪಿ ಸಿ
ಪ ಸಿ ರೊಕ್ಕ ಇಲ್ಲಲ್ಲೋಲ
ಹ್ಮ್ ಹ್ಮ್
ರೊಪ್ಪ ಎಲ್ಲ ಬಾಳ ಹೈರಾಣ ಅ ರೊಪ್ಪ ಐತ ಹೆಂಗರ ಆತದ ನೋಡೊಮ್ಮ್ ಇನ್ನೊಂದು ನಾಲ್ಕ್ ಇದಿನ ಇನ್ನು ಮೂವತ್ತನೇ ತಾರೀಕ ತಕ್ಕಲ್ಲ ಅಗಲ್ ಇನ್
ಜನ್ ಮೂವತ್ತರತ ಕ
ಮೂವತ್ತರ ತಕ ಅದ ಏ ಹೋಗಿ
ನಮನ್ ಗೊತ್ತಲ್ಪಾ ಅದಕ್ಕೆ ಅಲ್ಲಿ ಹುಡುಗರುೋಗಿ ಕೇಳಿದ್ರೆ ಗೊತ್ತಾಗ್ತಲ್ಲಿ ಹೇಳ್ತಾ ನಮ್ಮ್ ಹುಡುಗರು ಹ್ಮ ತಕ ಬೇಕಲ್ಲೊ ಒಂದ ಏಳ್ವರ್ ಸನೀಪನ ಬೇಕು ಇಲ್ಲ ಏಳ್ನೂರ ಹನ ಬೇಕಂದೆ ಬೇಕ ಚಾರ ಕಟ್ಟ ಮತ್ತ ಇವರು ಅಪ್ಲಿಕೇಶನ್ ಹಾಕಿದವ್ರ ನೂರ್ ನೂರ್ ಕೊಡ್ಬೇಕ
ಹ್ಮ್
ಹಾ
ಹೆಂಗ ಮಾಡ್ತೇವೆ ಯ
ನೋಡ್ಬೇಕು ಅಲ್ಲಿ ಓದ್ಮ್ಯಾಗ ರೊಕ್ಕ ಇನ್ನೊಂದ್ ಮೂರ್ ನಕ್ ದಿನ ಬಟ್ಟಿಗೆಷ್ಟಿಂದ
ಹಾ ಹಾ
ಕಟ್ಟಿಬಡತಂತೆ ಹಯಕಿ ಬಿಡ್ತ
ಹಾ ನಡತತ್ತು ಒಟ್ಟ ನಾಲೀಗ್ ಹ್ಮ್ ಪ್ರವಾಸಕ ಹ
ಹೋಗ್ಬೇಕು ಪಪ ಇದೊಂದ ಅದಿಲ್ಲಲ್ಲ ಏನ್ ಒಂದಂದು ಕೆಲಸ ಮಾಡಕೊಂತ ಇದು ಅಂದ್ರ ರೊಕ್ಕ ಇದ್ದು ಅಂದ್ರ ಕೈಯಾಗಗೆಲ್ಲ ಹೋಗಬಹುದು
ಅದೆ ಆರಾಮ
ಕೆಲ್ಸಕ್ಕೆೋ ಇಲ್ಲಾಕ ನನ್ ಕೆಲ್ಸಕ್ಕೆ ಹ ಇಲ್ಲ ಯಾರ ಬ
ಹೌದೌದು ಹಂಗೆ ಅಪ್ಪ ಜೀವನ
ಹ್ಮ ಯಾರ್ ಕೊಡ್ತಾರಿ ಯಾರ್ ಕೊಡ ಹಾ ಒಬ್ಬನಂಟ ನ ಮ ಬರ್ತ ನ ಮೈ ಬರ್ತಾನ ಏನ್ ಮಾಡ್ತಾನ ಹಾ
ಗಾಡಿ ತಂಡವರ ಅವ ಗಾಡಿ ನಲೆ
ಹ ಗಾಡಿ ತಂಬಕ್ಲ ಅಂತ ಏನ ಹೊಲ್ಂಟದಂತ ಗಾಡಿ ಹಾ ಇ ಸ್ಲ್ ಫೋನ್ ಹದಾ ಇಲ್ಲಗಡೆಿಗೆಸ್ನೆ ಹ
ಆ ಆ